ನಮಸ್ಕಾರ ನಾವು ನಿಮ್ಮ ಪ್ರೀತಿಯ ಸ್ನೇಹಿತ ಕೆ
ಹ್ಮ್
ಏ ಯಾಕಳಕತಿ ಅಳಬಡೆ ನಾಯಿರು ತನ್ನ ನಿನ್ ಕಣ್ಣಂಗ ನೀರ್ ಬರ್ಬಾರಡ್ದು
ಹ ಹವ ಹೂವ ಇಂತವೆಲ್ಲ ರ್ಡ್ಸ್ ಇಂಥವೆಲ್ಲಾ ಶಬ್ದಗಳು ಹ್ಮ್ ಆಯ್ತವಲ್ವಾ ಆಯ್ತವ ಆಯ್ತು ನೀ ಹೇಳಿ ಅಂತನ್ನ ಮುಗಿದತ್ ಆಲ್ಲ
ಹ್ಮ್ ಅಲ್ಲ ನನಗ ಪ್ಲೇಟ್ ತಂದೀಿನಿ ಮತ್ತೇನು ನಿನ್ಗ ಸ್ಲಿಪರ್ಸ್ ಕೊಡಿಸ್ತೀನಿ ತಂದೀಿನಿ ಅಂತ ತಂದು ಪತ್ತೆನ ಇಲ್ಲವನ ಎಲ್ಲದೆಯೇ ಏನ
ಎಲ್ಲಾ ತಗೊಂಬಂದ್ ಇಟ್ಕೊಂಡೀನಿ ನೀನ್ ತಗೋಳಕ್ ಬಂದಿಲ್ಲ
ಅದೇಲೆ ನಾನು ಪರೀಕ್ಷೆ ಮುಗೀತು ಆರಾಮ್ ಹದ್ನೈದ್ ದಿವ್ ಬರ್ಬೇಕು ಊರಿಗೆ ಅಂತ ನಾ ಅನ್ಕೊಂಡಿನಿ
ಹ್ಮ್
ಆಯ್ತು ನಮ್ ಕಾಲೇಜ ಅವರು ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಹೇಳಿ ಮೆಸೇಜ್ ಹಾಕಕತ್ಪಟ್ಟಾರ ಅಂದರುೂನು ಎ ಎಲ್ಲರ ಊರಿಗೆ ಹೋಗ್ಯಾರ ಒಂದ್ ವಾರ ಹೋಗ ಬರ್ ನಡಿ ಇಲ್ಲೇನ್ ಹೆಂಗಿದ್ರು ಪ್ಲೇಸ್ಟ್ ಆಗಂಗಿಲ್ಲ ಇವತ್ತ ಇದಿದ್ದತ್ ನಮ ಕಾಲೇಜ್ ಅಂತ ಹೇಳಿ ಅದಕೆ ಕೆ ನಾನು ಬರ್ಬೇಕು ಮನ್ನೆ ಮುಗಿತಾ ನಮ್ದು ಎಲ್ಲಾ ಪರೀಕ್ಷೆಗಳು ಮುಗ್ದು ಬ್ಯಾಗ ಎಲ್ಲ ತಯಾರಾರ್ ಮಾಡ್ಕೊಂಡು ಅ ಕಾಲೇ ಬ ಅ ಎಲ್ಲಾ ಬ್ಯಾಗ್ ಎಲ್ಲಾ ರೆಡಿ ಮಾಡ್ಕೊಂಡು ತಯಾರಾಗಿ ಬಾಕಲ್ ತನ ಹೋಗಿನಿ
ಹ್ಮ್
ಆ ಮತ್ತತ್ ನಮ್ಮಮ್ಮಿ ಊಗ್ ಹೊಂಟಿನಂತ ನಂಗ್ ಫೋನ್ ಹಚ್ಚಿದ್ರಾ ಬೇರೆ ಊರಿಗೆ ಅಲ್ಲಿ ಮನ ಶಾಂತಿ ದ ಅಂತೇಳಿ
ಹ್ಮ್ ಹ್ಮ
ಆಯ್ತ್ ಮಮ್ಮಿ ಅಂದ್ ನು ನಾ ಬರ್ತೀನಿ ನಮ್ಮ ಅಣ್ಣ ಇದ್ದ ಮನ್ಯಾಗ ನಮ್ಮ ಪಪ್ಪಾನೂ ಬರ್ತೀನಿ ಅಂದಿದ್ರ ಊರಿಗೆ
ಹ್ಮ್
ಹೋಗ್ಬೇಕಂತ ತಯಾರಾಗಿದ್ದೆ ನಂಗ್ ನಮ್ಮಮ್ಮಿ ಇದ್ರರು ಹೋಗಕ್ ಮನ್ಸ ಬರ್ದತಿ
ಹಾ
ಪತ್ತು ಆ ನಾವ ಒಮ್ಮಿನೇ ಇರಲ್ಲ ಅಂದ್ಲ್ಲ ನಂಗ್ ಅವಾಗ ಒಂದ್ ಅರವತ್ ಪರ್ಸೆಂಟೇಜ್ ಊರಿಗೆಗ್ ಹೋಗ ಮನ್ಸೆ ಇದ್ದಿದ್ದೆಲ್ಲಾ ಬಿಟ್ಟಿದ್ದೆ
ಹ್ಮ್
ಆಮೇಲೆ ಮತ್ತ ಆಯ್ತ್ ಬಿಡು ಮಮ್ಮಿ ಬರ್ತೀನಿ ನಮ್ಮ ಮಮ್ಮಿ ಏನಂದ್ರು ನೀನು ಬಾನನ್ ಜೊತಿ ಅಂತಂದ್ರು ಯವ ನಾವ್ ಊರಾಗ ಆರಾಮ್ ಇರ್ಬೇಕು ಅ ಅಂತ ಹೇಳಿ ಬರ್ಬೇಕ ಅಂತ ನಾ ಮಾಡಿದ್ರೆ ನೀವುಊೂಊರ್ ಕರ್ಕೊಂಡ್ ಅಡ್ಡಡ್ಡೇಡ ನ್ ಅಲ್ಲೇ ಅಂತ ನ ಅಂದೆ
ಹ್ಮ್
ಆಯ್ತ್ ಮನಗ ಆಯ್ತು ಊರ್ಗ್ ಬಾ ಇಲ್ಲಿೇರಾಕತಿ ಅಂದ್ರು ತಯಾರಾಗಿದ್ದೆ ಆಯ್ತು ನಾ ಹಿಂಗ್ ಇಷ್ಟೆಲ್ಲಾ ಮಾತಾಡ್ ಹೋಗಟ್ರಿಗೆ ಮಳಿರಪಾರಪಾ ಅಂತ ಸ್ಟಾರ್ಟ್ ಆಗ್ಬಿಡ್ತು ಬಿಟ್ಟೆ ಮತ್ತೇನ್ ಮಾಡಾಕಿಲ್ಲ ಹ್ಮ್
ಪಾಪ ಏನ ಕೆೇಪಿ ಹ ಅದೇ ನಮ್ ತಂಗ ನಮ್ಮ್ದಂಗಗೆ ಫೋನ್ ಮಾಡಿಲ್ಲ ನಾನು ಇದು ಇಲ್ಲಿ ಇಷ್ಟು ತಗೊ ಮಾಡ್ಕೊ ಹಂಗಂತಂದ ನೀನ ಇಂಜಿನಿಯರಿಂಗ್ ಮಾಡ ನರ್ಸಿಂಗ್ ಮಾಡೋಂಗಿಲ್ಲ ಅಂತ ನಿಂತಲ ಹ ಆಯ್ತು ನಿನ್ ಪ್ರಕಾರೇ ಹೋಗ ಇಂಜಿನಿಯರಿಂಗ್ ಮಾಡ ಲ್ಲ ಬಿಟ್ಬೊಡು ನರ್ಸಿಂಗ್ ಮಾಡಲ್ಲ ಬಿಟ್ಕ ಬರ ಏನ್ ಮಾಡ್ತಿ ಅಂತಂದೆ ಇನ್ನ ನೀಟ್ ರಿಸಲ್ಟ್ ಬಂದಿಲ್ಲ ಹಂಗೆ ಕೊಡತೀವಿ ಅಂತಂದು ಎಟ್ಲೀಸ್ಟ್ ಸೀಟ ಒಳಗ್ ಎಂಟರ ಹಾಕ್ಬೇಕಲ್ಲ ಏನಾರ ಹಾಕ್ರ ಹಾಕ್ಬೇಕಲ್ಲ
ಹ್ಮ ಮತ್ತತ್ ಆಮೇಲೆ ಈ ಕಡೆ ಇದ್ ಇಲ್ಲ ಅದ್ನು ಇ ನಂಗಗೆ ಮತ್ತ ಒಂದ ವರ್ಷ ವೇಸ್ಟ್ ಆಗ್ಬಿಡ್
ಹಾ ಅ ಅ ಅ ಹೇಳಕ ತಿನಕ ಏನ ಅ್ ಮಾಡಂಗಿಲ್ಲ ಇವೆಲ್ಲ ಮಾಡಂಗಗೆ ಅವಾಗೆ ಮಾಡ್ತಿದ್ದೆ ಇಲ್ಲೋ ಒ ವರ್ಷದ ಕೂತಿದ್ದ ನಾನು ಹ್ ಆಯ್ತು ಒಂದ ವರ್ಷ ಕುಂತೀಯ ನೀ ಬರ್ದೀಾ ಎಕ್ಸಾಮ್ ರಿಸಲ್ಟ್ ಬರ್ತೇ ಬಂದ ಕಾಲೇಜ್ ಆಡ್ ಮಾಡುವಂತ ನೀಟಂದು ಬಟ್ ಈ ಸರ್ನ ಏನ್
ಹ ಹ್ಮ
ಲ್ಲ ಆಮೇಲೆ ನಾಗ ಆಪ್ಷನ್ ಇರಲ್ಲ ಇವು ಎಂಟರ್ ಮಾಡಕ್ ಆಡ್ ಮಾಡಕ್ಂತ ಆಪ್ಷನ್ ಇರಲ್ಲಲ್ಲ ಅವವಾಗ ಬರೀ ನಿನ್ಗ್ ಯಾವ್ ಬೇಡ ಅವ ಅಷ್ಟೇ ತೆಗಿಬೋದಲ್ಲ ಅದ್ರಾಗ ಆಮೇಲಿ ಸೆಕೆಂಡ್ ರೌಂಡಿಗೆ ಬಂದಾಗ
ಹ್ಮ್
ಅದನ್ನೇ ಹೇಳ ಹಾಕಕ್ಕ ಇರಂಗಿಲ್ಲ ಬಾಗ ಅಟ್ಲೀಸ್ಟ್ ಈ ಸರ್ ನೀ ಹಾಕಿದಿದೆ ಅಂತ ನನ್ಗ್ ಬ್ಯಾಡ್ ಅಂತಂದ್ರ ತಗಿಬೋುದು ಆಮೇಲೆ
ಹ್ಮ ಬ್ಯಾಡ್ ಅಂದ್ರೆ ನೀ ಎಕ್ಸಿಟ್ ಆಗ್ಬೋದಂಗ ಹೇನಿಲ್ಲ ಬಿಡ್ಬೋದು ಆಮೇಲೆ ಇದನ್ನು ಇಲ್ಲ ಅದ ಇಿಲ್ಲ ಅ ಆಮೇಲೆ ಹಳೆಳೋಗ ಬದ್ಲಿ ಈಗ ಸುನೆ ಹಾ
ತುಂಬ ಹಾಕ್ಬೇಕು ಅಕ ಏನ ಇಂಜಿನಿಯರಿಂಗ್ ಮಾಡಲ್ಲ ನೀ ಇಂಜಿನಿಯರಿಂಗ್ ಯಾಕಾಗತ್ತನ್ ನೀನ್ ಹಂಗ ಹೆಂಗ ಅನಕತ್ತಾ ಆಯ್ತ ನೀ ಬ್ರ ಏನ್ ಮಾಡತತಿ ನನ್ ಬಿ ಪಿಟಿ ಫಾರ ಮಾಡಿ ಏನ್ರ ಮಾಡ್ತನ ಅಂತಂದ್ರ ಬಿಟಿ ಮಾಡಿ ಏನ್ ಮಾಡ್ತನಿ ಮಸಾಜ್ ಮಾಡ್ತಾರ ಅವ್ ಬೇರ್ ನೋಡೋರ ಹಂಗತ್ ಸಕ್ಸ್ ಲ್ ಆಗಿದ್ದು ಪಂಚ ನಮ್ಮ ಪಂಚ ಕರ್ಮದವ್ರಿ ಇನ್ನ ಎಷ್ಟು ಚಂದಾಗ ಮಸಾಜ್ ಮಾಡ್ ಕಳಸ್ತಾರ ಅಂತಂದ ಆಮ್ಮ ಅದನ್ನ ಆಮೇಲೆ ಫಾರ್ಮಡಿಮ್ಮ ಅಂತಂದು ಹೇಳಿದನ ಪಾರ್ವಾನಿ ಮಾಡಿದ್ರುನು ರೇರ್ ರೇರ್ ಕೇಸವು ಯಾಕಂದೆ ನಮ ನಾವೇ ಎಷ್ಟ ಕೊಡ್ ಜನ ಆದ್ ಡಾಕ್ಟರ್ಸ್ ಇವಾಗ ಮನೆಗ್ ಒಬ್ಬೊಬ್ರು ಡಾಕ್ಟರ್ಸ್ ಆಗ್ಯಾರ ಈಗ
ಹ್ಮ್
ಮತ್ ಹಂಗಿದ ನೀವ ಎಲ್ಲಿ ತಗೊಂಬಂದ್ ಹಾಸ್ಪಿಟ್ಲ್ ಎಲ್ಲಿ ಏನ್ ಮಾಡ್ತೀರಿ ನೀವು ಅಂತಂದ್ರೆ ಆಯ್ತು ನೀ ಅ ಮಾಡತಿ ಏನಕತಿ ಇನ್ನು ಅದನ್ನು ಹಾಕ ಕಾಲೇಜಸ್ ಗಳನ್ನ ಅದ್ ಹಾಕಂತ ಹಾ ಅಂತಂದ್ರೆ ಅವು ಹಂಗತ್ಲೇ ನೀವು ಫಸ್ಟ್ ಏನ್ ಹಾಕ್ತಿ ಅವು ಸಿಗಲ್ಲಾ ನಡ್ಬರ್ಕಿದ್ದಿದವು ಸಿಕ್ತಿ ಅಂದ್ರ ಹಂಗ ಇರಂಗಿಲ್ಲದ ಫಸ್ಟ್ ಇಂತ ಯಾವ್ಯಾವ ಹಾಕಿರ್ತಿರೋ ಫಸ್ಟ್ ಪ್ರಯಾರಿಟಿ ಯಾವದ ಕೊಟ್ಟಿರ್ತಿ ನಾವು ಸಿಕ್ತಾವ್ ನಿನಗ ಅಂತಂದೆ
ಹ
ಯಾಕಂದಂದ್ರೆ ನಂದ ಏನಗತ್ತ ಅಂದ್ರೆ ಫಸ್ಟ್ ನಾಲ್ಕೆ ಇರ ಅದಾವಲ್ಲ ಗೌರ್ಮೆಂಟ್ ಕಾಲೇಜ್
ಈಗ ನೀ ಹಂಗ ಹೇಳ್ಬೇಡಾಕಿಗಿ ಹಿಂಗ್ ತಿಳಿಸ್ಯಾಳ ಈಗ ನೋಡು ಇಬ್ಬರು ಒಂದೇ ಫೀಲ್ಡ್ತ್ ತಿರಿಲ
ಹ್ಮ್ ಅದನ್ನು ಹೇಳುದ ನಾನು ನಾ ಅಕಸ್ಮಾತ್ ಬಾರ ಯಾವ್ದರ ಊರಿಗೆ ಹೋನಿ ಅಂತ ನನ್ ಲೈಸೆನ್ಸ್ ಅಲ್ಲೇ ಇರ್ತೈತಿ ನೀ ಅಲ್ಲೇ ಎಲ್ಲಾನು ಗೊತ್ತಿರ್ತೈತಿ ನೀ ಯಾರ ಮನೇಜ್ ಮಾಡ್ಬೋದಲ್ಲ ನಾ ಇಲ್ಲಾರ್ದಾಗ ಅಂತ ಅಂದ
ಈಗ ಹಂಗ್ ನೋಡ್ಕೋತ ಕುಂದಿರ್ಬೇಕು ಇವಾಗ ನೀನು ನೀಟಿಂದಾನೇ ಹೋತೀನ ಅಂದ್ರರು ಮೊದ್ಲೇ ಈಗ ಅದು ಎಷ್ಟಟ್ ಸತ ಒಳ್ಳೊಳ್ಳ ಒಳ್ಳೆ ಬರ್ಸಾಕತ್ತಾರೆ ಎಕ್ಸಾಮ ಮರು ಪೀಕ್ಷೆ ಮರು ಪರೀಕ್ಷೆನು
ನಾನನ್ ನಾನ ಆ್ತ ಆಕಿಗೆ ಅಂದೇಏನತೀನಿ ಯಾವ್ದೋ ಒಂದು ನಾನ್ ಇನ್ನೊಂದ ಏನಂದೆ ಇಂಜಿನಿಯರಿಂಗ್ ಮಾಡೋದ್ರಿಂದ ಏನ್ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ಇಂಜಿನಿಯರಿಂಗ್ ನಾಳೆ ಅಂದ್ರ ಏನೋ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದ್ರೆ ಈ ತಿಂಗಳ ಓದ್ತತಿರಾ ನೀವು ಆ ತಿಂಗ್ಳ ಮಟ್ಟಾನ ನಿಮಕ್ ಟೈಮ್ ಐತಿ ಬ್ಯಾರದೇಏನ್ರರು ಹೋದಕ ಕಾಂಪಿಟೇಟಿವ್ ಆಗತ್ಲ್ಲ ನಿನಾಗ ಅದಾದ್ರೂ ಓದಕ ಆಗ್ತೈತಿಲ್ಲ ಅಂತ ಅಂದ ಆಗ್ತಿದೆ ಇಲ್ಲ ಅಂತ ಅಂದ್ರೆ ದ ಹಂಗಂದ್ರ ಬ್ಯಾರಿಕೋರ್ಸ್ ಮಾಡ ಸೈಡ್ಗೆ ಓದ್ಬೋದಲ್ಲ ಅಂತಂದು ಏನ್ ಕೋರ್ಸ್ ಹಾ ಆಯ್ತು ಬೇಾರೆ ಕೋರ್ಸ್ ಮಾಡಿ ಸೈಡ್ಗ್ ಹೋಗತಿ ಏನ್ ಕೋರ್ಸ್ ಮಾಡ್ತಿ ಅಂತಂದ್ರೆ ಬಿ ಬಿಟ್ಟಿ ಕಾತ್ಬೇಡಿ ಅನಕತ್ಲ ಹ್ಮ ಆಯ್ತ ನೀ ಅದ್ರ ಮಾಡ್ತೀ ಅನಕ ಅದ ರೀಲ್ಸ್ ಒಳಗ ಬರಕದ ಬಿಟ್ಟಾವಲ್ಲಾ
ಅದು ನ ನ ಹೇಳಿ ಅವು ಜಾಸ್ತಿ ಕರ್ನಾಟಕದವರು ಮಾಡಲ್ಲಲ್ಲೇ
ಹ್ಮ್ ಈಗ ಮಾಡಾಡಾಳಲ್ಲಲ್ಲೇ ಸ್ನೇಹ
ಸ್ನೇಹ ಅಲ್ಲ ಅವ ಯಾರೋ ಮಾಡ ತರಕಿಯ ಹ್ಮ ಹ್ಮ ಇವಾಗ ನಾ ಬಿ ಬಿ ಎಸ್ ಸಿ ನರ್ಸಿಂಗ್ ಅಂತಂದ್ರೆ ನಡೀತದ ಅದು ಏನು ಡಾಕ್ಟರ್ ಟೈಪ್ ಅವರು
ಹನಾ ಅದನ್ನ ಹೇಳ ನಕಿ ಅದಕ್ಕ ಏನಂದು ನಾನ್ ಪಲ್ಮಾಡಿ ಮಾಡಿದ್ರು ನಾನನ್ ಅಂತ ಎಲ್ಲಿ ನೋಡಿಲ್ಲ ಬಯರ್ ಕೇಸ ಅಂತ ಅನ್ ಅದುಕ್ಕೆ ನಾನು ನೇ ಎಲ್ಲಿ ನೋಡಿಲ್ಲ ಬಿಡು ಬಿ ಎಸ್ ಸಿ ಎಮಂ ಎಸ್ ಸಿ ಮಾಡ ಐವ ಅರವತ್ ಸಾವಿರ ತಗೊಂಡೋ್ ನಾನೇ ಎಲ್ಲಿ ನೋಡಿ ಇ ನಮ್ ಗೊ ಇಲ್ಲ ಅ ಕತ್ ವಾಪಸ್ ನನ್ ಡೈಲಾಗ್ ನನಗೆ ಅದಗ ಹೋಗಿ ಗವರ್ಮೆಂಟ್ ಹಾಸ್ಪಿಟ್ಲ್ ಇರ್ತಾವಲ್ಲ ಅಲ್ಲಿ ಹೋಗಿ ಮಾತಾ ಕಕೊ ಅಂತಂದ್ ನಮ್ಮ ಮನ ಕಡೆ ಯಾರೋ ಒಬ್ಬ ಬಿ ಎಸ್ಸ ಸಿಮ್ ಮಾಡೇ ಅಂತ ಅವನ್ರೊಕ್ಕ ಕೊಟ್ಟು ಗವರ್ಮೆಂಟ್ ಒಳಗ್ ಅಪಾಯಿಂಟ್ ಮಾಡ್ಸಾರ್ ಹಂಗ್ ಮಾಡ್ಸಾರ ಒಂದು ಅಂತನಕತ್ಲ ಅವ ಎಮ ಎಸ್ ಅದಕ ರೊಕ್ಕ ಕೊಟ್ಟು ಮಾಡ್ಸರ ನಿನ್ ಎಂ ಎಸ್ ಸಿ ಮಾಡಿ ನೋಡ್ ಆಗ್ಬೋದು ನಿು ಅಂತಂದೆ
ಈಗ ಇದು ಬಿ ಪಿಟಿ ಮಾಡಿ ಯಾವ್ದೋ ಒಂದ್ ಮಾಡಕಿತ್ತ ಇದೊಂದ್ ನಿಂಗು ಮುಂದ್ ಸಿಕ್ಕೇ ಸಿಕ್ತೇತ್ ನನಗ್ ಕೆಲ್ಸ ಅಂತೇಳಿ ಒಂದು ಕಾನ್ಫಿಡೆ ಕಾನ್ಫಿಡೆನ್ಸ್ ಎಲ್ಲಾ ಸಿಕ್ಕೇ ಸಿಗುತ್ತಾ
ನಾ ಅದನ್ನ ಹೇಳಾತೀನಿ ಕಗಿ ನೀ ಯಾವ್ದ ಒಂದ್ ಮಾಡಿ ಏನ್ ಆಗ್ತೈತಿ ನ್ ಮುಂದ್ ಅನ್ನೋದ್ ಗೊತ್ತ ಇಲ್ಲ ಆ ಕನ್ಫ್ಯೂಷನ್ ಒಳಗ ಇರೋದಕ್ಕಿಂತ ಇದು ಫಿಕ್ಸ್ ಐತಲ್ಲ ನಮ್ದ ಹಾಸ್ಪಿಟ್ಲ್ ಇರ್ತದೆ ಹೆಂಗಿದ ಮನೆ ಇಬ್ರು ಡಾಟರ್ಸ್ ಅದೀವಿ ನಮ್ದ್ ಹಾಸ್ಪಿಟ್ಲ್ ಇದ್ದೇ ಇರ್ತ ಅಲ್ಲೇ ಮಾಡ್ಬಹದು ನಾವ್ ಯಾರು ಇಲ್ಲದಾಗು ನಿನ್ ಮ್ಯಾನೇಜ್ ಮಾಡ್ಬಹದು ಅಲ್ಲಿ ಆಕ್ಚುಲಿ ನರ್ಸತ್ ಯಾರಿಗೂ ಅನ್ಸಗೆ ಇಲ್ಲ ನಾ ಅದಕ್ಕೆೇಕಗಂದಲ್ಲೆ
ತರ ಏನ್ ಅನ್ಸಲ್ಲ ಅದು
ಹಾ ಆಮೇಲ ಆಕೆ ಇನ್ನು ಅಂದೆ ನೀ ಅದನ್ನ ಎದಕ ಅಣ್ಣಾಕತ್ತಿ ಗೊತ್ತ ಏನ್ ನರಸಿಂಗ್ಳ ನಿಂಗ ಏನು ಪ್ರಾಬ್ ಭ್ರಮ ಇಲ್ಲ ಎದಕ ಒಲ್ಲ ಅನ್ನಾಕತ್ತಾಳ ಅಂತ ಅಂದ್ರ ಫ್ರೆಂಡ್ಸ್ ಮುಂದ ಅಸಯ ಆಗ್ತೈತಿ. ಅದ ಕೀಳಾಗೈತಿ ನರ್ಸ್ನ್ನುದೈತಿ ಅಂತ ಅಂದ ಅಸಯ್ಯ ಮಾಡ್ಕೊಂಡ ಬಿಡಾಕತ್ತಿ ನಿನ್ನ ನಾಳೆ ಫ್ರೆಂಡ್ಸ್ ಯಾರು ಬಂದ ನಿನಗ ಸ್ಯಾಲ್ರಿ ಕೊಡಂಗಿಲ್ಲ ತಗೋರವ ನಾನ ಹಿಂಗ ಅಂದಿದ್ದೆ ನಿನಗ
ಹ್ಮ ಅಸಯ ಅನಕ್ಕ ಏನ್ ಅದು ಪಾಸ್ ಆಗದೆ ಎಷ್ಟ ಕಷ್ಟ ಆಯ್ತ ಗೊತ್ತಾ ಪ ಎಸ್ ನರ
ಹಾ ಅನ್ನ ಅದ್ರೆ ನಾನ್ ನೋಡಿನಿ ಬಿ ಎಸ್ ಸಿ ನರ್ಸಿಂಗ್ ಬುಕ್ಸ್ ಅದೇ ಅಂದಲ್ಲ ನಮ್ಮ ಮನಿ ಕಡೆ ಒಬ್ಬ ಅನ್ನ ಮಾಡಣ ಅಂತ ಅಂದ ಅವ ಮಾಡವತ್ನಗ ನಾವ ಇನ್ ಬಾಳ ಸಣ್ಣೋರ ಇದ್ವಿ. ಅವಾಗ ಅವ ಮನೆಗ ಹೋಗ್ತಿದ್ವಲ್ಲ ಅವ್ ನೋಡಿದ್ದ ಅಲ್ಲಿ
ಆರ ತಿಂಗಳ ಎಲ್ಲಾ ಓದಿದ್ದ ಎರಡೇ ದಿನ ನಿಂದು ಭವಿಷ್ಯ ಬದ್ಲಾಗೋದು. ಎರಡೇ ದಿನ ನಾಲ್ಕೆ ಸಬ್ಜೆಕ್ಟ್ ಇರ್ತವು. ಅವರು ನಿಮ್ಗತ್ಲೆ ಹ್ಮ ಅವರು ನಿಮ್ಗತ್ಲೆ ಅನಾಟಮಿ ಓದ್ತಾರ.
ಹಾ ಹೌದು ನೋಡಿನಿ. ಆಕ್ಚುಲಿ ನಮ್ಗನ್ನ ಜಾಸ್ತಿ ಪ್ರಾಕ್ಟಿಕಲ್ ನ ಜ ಅವರಿಗ ಇರ್ತೈತಿ ಮಾಡಿ ಮಾಡಿ ಮಾಡಿ ಹೇಳ್ಬೇಕಂದ್ರ ಮ ಇಲ್ಲಿ ನಾನ್ ನೋಡ್ರಗ ಯಾರು ಓದಲ್ಲ ಡೈಲಿ ಡೈಲಿ ಬಟ್ ಆಕ್ಚುಲಿ ಓದ್ಬೇಕ
ಆದ್ರೆ ನ ನಮ್ ಕಡೆ ಬಿ ಎಸ್ಸ ನರ್ಸಿಂಗೇ ಬೇರೆ ತರ ಇಲ್ ಬೆಂಗ್ಗಳೂರಾಗ ಎಲ್ಲ ಓದ್ತಾರಲ್ಲ. ಅದಿಕ್ಕೆ ನಾ ನಿನಗ ಹೇಳ್ದ ಇದು ಹಾಕಸು. ಯಾರು ನಮ್ ಕ್ಲಾಸ್ನಾಗ ಇನ್ನೊಬಕ ಮಾಡ್ಯಳ ಸಾಕ್ಷಿ ಯಾರೋ ಮಾಡ್ಯಾರ. ಲಿ ಟಾಪ್ ಕಾಲೇಜ್ ಹ್ಮ. ಮೆಡಿಕಲ್ ಕಾಲೇಜ್ ಅದು ಹ್ಮ.
ಕಿಮ್ಸ್ ಅಲ್ಲಿ ಮಾಡಾತಾಳ ಅಕಿ ವರ್ಷಿಣಿ.
ಟಾಪ್ ಕಾಲೇಜ್ನಂಗ ಮಾಡಿದ್ರ ನಿಂಗ ಅದು ಮೆಡಿಕಲ್ ಕಾಲೇಜ ಇರ್ತತ.
ಹಾ ಹಂಗ ಏನು ಫೀಲ್ ಆಗಲ್ಲ ಹಾಸ್ಪಿಟ್ಲ ಆಮೇಲೆ ದೊಡ್ ಕಾಲೇಜ್ ಇರ್ತೈತಲ್ಲಾ ಅದು ಮೆಡ ಆಕಲ್ಲ. ಆ ಅಲ್ಲಿ ಎಲ್ಲಾ ರೀತಿ ಕೇಸಸ್ ನೋಡ್ಬದು ಹಂಗ ನೋಡಿದ್ರ ಅಕಿಗಿ ನನ್ಗಿಂತ ಜಾಸ್ತಿ ನಾಲೆಜ್ ಬರ್ತೈತೆ ಕಿಗ ಮಡಿಕಲ್ ಬಗ್ಗೆ
ಹ್ಮ.
ನಾನ್ ಇಲ್ಲೇ ಇನ್ ಕಲ್ದಾ ಕುಂತೀನಿ ಆಕಿ ದೊಡ್ ದೊಡ್ ಊರೊಳ ಹೋಗ ದೊಡ್ಡ ದೊಡ್ಡ ಹೊಸ ಟ್ಲಲ್ಲಿ ಒಳಗೆಲ್ಲಾ ಹೋದ್ಲಂತಂದ್ರ ನನ್ಗಿಂತಾನು ಜಾಸ್ತಿ ನಾಲೆಜ್ ಇರ್ತೈತ ಆಕಿಗಿ
ಹು ಬಿ ಎಸ್ ಸಿಂಗ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಲ್ ಮಾಡಿ ಅಬ್ರೋಡ ಹೋತಾರ ಬಾಳ ಅಲ್ ವ್ಯಾಲ್ಯೂ ಐತಿ.
ಹ್ಮ ಹ್ಮ ಹ್ಮ. ನಮ್ ಅಪಾ ಏನಕತ್ರ ಗೊತ್ತಾ ನಿನ್ನೆ ಅದೇನೋ ರಷ್ಯಾ ಒಳ ಕ್ವಿಂಟಿಲ ಅಕಿಗ ಅಣನಕತಿದ್ದಲ್ಲ ಆವಾ ಯಾಸಿ ಮಾಡೇನ ನಮ್ ಕ್ಲಾಸಗ
ಹ್ಮ.
ಕೇಳಕದ್ರ ಅಲ್ಲಾ ನಾನ ಇಷ್ಟ ಪಟ್ಟ ನಾ ಬಾಯಿ ಬಿಟ್ಟ ಕೇಳಿದ್ದೆ ಅವಾಗ ಅಷಾಗ ಹೋಗ್ತೀನಿ ಅಂತ ಅಂದ ನಾ ಇಷ್ಟ ಪಟ್ಟ ಹೋಗ ಅದು ಏನ್ ಕಳ್ಸಿಲ್ಲ ಆಕಗ ಅಂತ ಬರೀ ಅದ ಏನ್ ಅಂತಾರ ಎನರ್ಜಿ ಅದೇನ ಮೋಟಿವೇಶಷನ್ ಅಂದ ಏನ ಇಲ್ಲೇ ಇಲ್ಲ ಆಕಿಗಿ ಅಕಿಗ ಕಳ್ಸಕ ನಿಂತೀರೇನ ಅಂತಂತೆ. ಅಂತಾವೆಲ್ಲಾ ಅಷ್ಟ ದೂರ ಹೋಗಿ ಕಲಿಬೇಕಂತಂದ್ರ ಅದ ಎನರ್ಜಿ ಇರ್ಬೇಕ ಮನ್ ಅಂದ್ರ ನಮಗ್ ಆ ಅನ್ನಸ್ಬೇಕದ ನಾ ಕಲಿಬೇಕ ನಾ ಮಾಡ್ಬೇಕ ಅನ್ನು ಫೈಯರ್ ಇರ್ಬೇ ಅವಾಗ ಅಷ್ಟೇ ವರ್ಕೌಟ್ ಆಗ್ತಾವ ಇವ ಎಲ್ಲಾ ಸುಮ್ಮನೆ ಯಾರೊಬ್ರು ಮಾಡ್ತಾರ ಯಾರೊಬ್ರು ಹೇಳ್ಯಾರ ಅಂತನ ಮಾಡ್ಸಿದ್ರರು ಆಗಲ್ಲ ಅವು. ಅಕಿಗ ನಿನ್ ಇಲ್ಲಾಕಿ ಹೇಳ್ದೆ ನಾನ್ ಹಿಂಗ ಆತ್ಲೆ ನಿಮ್ ಮಂದಿ ಸಮನ್ ಮಂದ ಅ ಹಂಗಂತ ಹಿಂಗ ಅಂತರ ಬಿಟ್ಟಕೊಂಡ ಕುಂದ್ರ ಮಂದ ಯಾರು ಬರಂಗಿಲ್ಲ ಆಮೇಲೆ ನಿನ್ ಲೈಫ್ ನೀನೇ ನೋಡ್
ಈ ಸದ್ ನೋಡ ಏ ನಂದೇ ನಂದು ನಮ್ಮ ಅಕ್ಕಂದ ಎಕ್ಸಾಮ್. ಎಕ್ಸಾಂಪಲ್ ಕೊಡಕ ಉದಾಹರಣೆ ಈಗ ನಮ್ಮ ಅಕ್ಕನು ಏನು ಡಾಕ್ಟರ್ ಮಾಡತ್ತಾಳ ನಾ ಇಂಜಿನಿಯರಿಂಗ್ ಮಾದಾಖಾತಿನಿ ಈಗ ಅಕಿ ಡಾಕ್ಟರ್ ಮಾಡ್ತಾಳ ನ ಇಂಜಿನಿಯರಿಂಗ್ ಮಾಡ್ತನ ನಂಗ ಏನ್ರ ಅಂತಾರ ಅಂತ ಅನ್ಕೊಂಡ್ರ
ಅಲ್ಲಾಕಿ ಹಂಗ ಅಲ್ಲ ಹ ಹ